ಕೇಳಿಸ್ತ ಇದ್ಯ.
ಹಾ ಕೇಳಸ್ತಾ ಇದ್ದೆ ನಿಮ್ಗೆ.
ಹಾ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಇವಾಗ ಜಸ್ಟ್ ಊಟ ಮಾಡಿದ್ವಿ ಊಟ ಮಾಡಿ ಸುಮ್ನೆ ಕೂತ್
ನಾವು ಈ ನಾವು ಕೂಡ ಅದೇ ಸೇಮ್ ಈಗ ಊಟ ಮಾಡ್ಬಿಟ್ಟು. ಸುಮ್ನೆ ಕೂತಿದೀವಿ ನಾವು ಅನ್ನ ರಸಂ ನೀವು
ನಾವು ಎಗ್ರೆಸ್ ಮಾಡಿದವಿ.
ಹಾ ಹಾ ಹಾ ಹೆಂಗಿತ್ತು.
ಅಷ್ಟೇ ಸರಿಯಾಗಿತ್ತು ಮನೆಯಲ್ಲಿ ಆದಂಗಗೆ ಆಗೋದಿಲ್ಲ.
ಹಾ ಹಾ ಹಾ ನಿಮಗೆ ಬರುತ್ತಾ ಮಾಡ್ಲಿಕ್ಕೆ.
ನಮ್ಗೆ ಮಾಡಕ್ ಬರೋದಿಲ್ಲ. ಹ್ಮ್ ಹಾ ತಿನ್ನಕ್ ಮಾತ್ ಹತ್ರ ಚೆನ್ನಾಗಿ ತಿಂತೀವಿ ನಿಮ್ಗೆ ನಿಮ್ಗೆ.
ನಮಗೆ ಇಲ್ಲ ನಾವು ಅಟ್ಲೀಸ್ಟ್ ಯೂಟ್ಯೂಬ್ ಮಾಡಕೊಂಡಾದ್ರು ಕಲಿತೀವಪ್ಪ ಎಲ್ಲ.
ಹ ಓ ನಾವು ಕೂಡ ಮಾಡ್ತೀವಿ ಯೂಟ್ಯೂಬ್ ನೋಡ್ಕೊಂಡು.
ಒಳ್ಳೆ ಮತ್ತೆ
ಏನ್ ಮತ್ತೆ ಕಾಲೇಜ್ ಹೋಗ ಹೋಗ್ಬೇಕಾ ನಾಳೆ.
ನಾಳೆ ಇಲ್ಲ ನಮಗೆ ರಜೆ ಇದೆ. ಪರೀಕ್ಷೆಗಳಿದಾವೆ ಒಂದ್ ವಾರ ಬಿಟ್ಟು. ಅದಕ್ಕೆ ಇವಾಗ ಓದ್ಕಣಕ್ಕೆ ರಜೆ ಬಿಟ್ಟ
ಹ್ಮ್ ಹ್ಮ್ ಹ್ಮ್ ಹೇಗ್ ನಡತಾ ಇದೆ ವಿದ್ಯಾಭ್ಯಾಸ.
ಅಯ್ಯೋ ಏನ್ ನಡೀತಿದ್ಯೊ ಏನೋ ಹೆಿಂಗ್ ಹೇಳಕ್ಕು ಆಗಲ್ಲ.
ಹೌದಾ ಹಾ ಹಾ ನೀವು ಬಿಡಿ. ಎಕ್ಸಾಮ್ ಇನ್ನು ಒಂದ್ ಗಂಟೆ ಮುಂಚೆ ಇದೆಯ ಅಂದ್ರೆ. ಅವಾಗಿ ಓದಿ ಎಲ್ಲ ಬರ್ದ್ ಬರ್ತೀರ.
ಹ ಒಂದ ದಿನ ಮುಂಚೆ ಹಿಡಿತೀವಿ ಒಂದ್ ಗಂಟೆ ಮುಂಚೆ ಎಲ್ಲಾ ಹಿಡಿದ್ರೆ ನಾವು ಎಲ್ಲೋ ಇರ್ತಾ ಇದ್ವಿ.
ಹಾ ಹೌದಾ
ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೆದುಳಿನ ಮೆದುಳನ್ ಪಕ್ಕ ನನ್ನ ಮೆದಲು ಇಡ್ತಾ ಇದ್ ಹ
ಇವಾಗ್ಯಾಕ ಕೆಡೋದಿಲ್ಲ ಅಂತ.
ನಾವ್ ಅಷ್ಟು ಏನು ಶಕ್ತಿ ಇಲ್ವಲ್ಲ ಬುದ್ಧಿ ಶಕ್ತಿ.
ಹಾ
ಅದಕ್ಕೆ
ಯಾರ ಹೇಳಿದ್ದು ಇಲ್ಲ ಅಂತ.
ನಾವು ಹೇಳ್ತಾ ಇದ್ದೀವಲ್ಲಾ.
ಹ್ಮ್ ಇದೇ ಉಪ ಉಪಯೋಗಿಸ್ತಾ ಇಲ್ಲ ಅಂತ ನೀ ಒಪ್ ಗೊತೀವಿ.
ಹಾ ಏನು
ಬುದ್ಧಿ ಇದೆ ಉಪಯೋಗಿಸ್ತಾ ಇಲ್ಲ ಅಂತ ನೀವು ಒಪ್ಕೊಂತಿರ್ ಎಂದೆ
ಹೌದು ಅದು ಕೂಡ ನಿಜಾನೇ ಹಂಗೆ ಸ್ಟಾಕ್ ಇಟ್ಟಿದ್ದೀವಿ ನಾವ್ ಮುಂದೆ ಉಪಯೋಗಸಣ ಅಂತ.
ಹ್ಮ್ ಅದ ಅಲ್ಲೇ ಹಂಗೆ ಸ್ಟಾಕ್ ಆಗಿ ಉಳಿಯುತ್ತೆ.
ಅವಣಂತೀರಾ
ಹಾ
ನೀವು ಮುಂದೆ ಯಾವ್ ಬೈಕ್ ತಗೋಬೇಕಂತ ಇದ್ದೀರಾ ಅಥವಾ ಯಾವ್ ಕಾರ್ ತಗೋಬೇಕಂತ ಇದ್ದೀರಾ.
ನಾವ್ ನೋಡಿ ಬೈಕ್ ಬಂದ್ರೆ ಬಿ ಎಂ ಬಿ ಎಮ್ ಡಬ್ಲ್ಯೂ ಎಸ್ ತವ್ ಆರಾರ್ ಅಂತೇಳಿ ಕಾರಲ್ಲಿ ಬಂದ್ರೆ ಹ ಬಿ ಎಮ ಡಬ್ ಡಬ್ಯ ಎಮ ಎಟ್
ಒಟ್ಟಾರ ಬಿ ಎಂ ಡಬ್ಲ್ಯ
ಹಾಬಿ ಎಂ ಡಬ್ಲ್ಯನೇ ಬೇಕು ನಿಮ್ಗೆ
ನಮಗೆ ಮಹೇಂದ್ರ ತಾರ್ ತಗೋಬೇಕಂತ ಇದ್ದೀವಿ
ಹಾ
ಅದು ಬಿಟ್ರೆ ಹಿಮಾಲಯನ್ ತಗೋಬೇಕಂತ ಇದವಿ
ಹಾ ಹಾ ಓ ನೀವೇ ಸ್ವಂತ ದುಡ್ದಿರೋದೆಲ್ಲಿ ತೊಗೊಲೊದ ಅಥವಾ ಬೇರೋದೇ
ಇಲ್ಲ ಇಲ್ಲ ನಾಲ್ಕ್ ವರ್ಷ ಷ ನಮ್ಮದು ವಿದ್ಯಾಭ್ಯಾಸ ಮುಗಿದ ಮೇಲೆ ಡಿಮ್ಯಾಂಡ್ ಮಾಡಿದ್ವಿ ಮನೆಯಲ್ಲಿ ಕೊಡ್ಸ್ಬೇಕು ಅಂತ
ಹಾ ಹಂಗೆ
ಹಂಗೆ
ಹ್ಮ್ ವಿದ್ಯಾಭ್ಯಾಸ ಎಲ್ಲಾರ್ದು ಮುಗಿಯುತ್ತಲ್ಲ ಮನೆಯಲ್ಲಿ ಏನಾದ್ರು ಕಣ್ ಕಂಡೀಷನ್ ಹಾಕಿರ್ತಾರಲ್ವಾ ಇಷ್ಟ್ ಮಾಡ್ಬೇಕು ಪರ್ಸಂಟೇಜು
ಹೌದು ಅವರು ಹೇಳಿದ್ದಾರೆ ನೀನು ಇಷ್ಟ ಇಷ್ಟು ಅಂಕಗಳನ್ನು ಪಡೆದುಕೊಂಡು ಸೆಲೆಕ್ಟ್ ಆದ್ರೆ ನಾವ್ ಕೊಡಸ್ಟೀವಿ ಇಲ್ಲಾದ್ರೆ ಇಲ್ಲ ಅಂತ ಹೇಳಿದಿದ್ದಾರೆ ಅವರು
ಎಷ್ಟು ಹೇಳಿದಾರೆ?
ಅವರು ಅದೆಲ್ಲಾ ಹೇಳಿಲ್ಲ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗ್ಬೇಕು ಅಂಕಗಳು ಎಷ್ಟಾದ್ರು ತಗೋ ನೀನು
ಹಾ ವಟ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿರ್ಬೇಕು
ಹೌದೌದು
ಹ್ಮ್ ಹ್ಮ್ ನಿಮ್ಗೆ ಯಾವ ಕಂಪ್ನಿಯಲ್ಲಿ ಹೋಗ್ಬೇಕಂತ ಇಷ್ಟ ಇದೆ
ನಮಗೆ ಸದ್ಯಕ್ಕೆ ಯಾವ್ದ ಒಂದು ಸಿಕ್ಕದ್ರೆ ಸಾಕಂತ ಇದೀವಿ ಹಂಗೆನೀಲ್ಲ ಮನೆ ಇಂ ದ ಒಬ್ರು ನನಗೆ ಒಬ್ರು ಗೊತ್ತಿದರೋರು ಒಂದು ಅಂಕಲ್ ಒಂದು ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇದ್ದಾರೆ
ಹ್ಮ್
ಅವರು ಇನ್ಫ್ಲೂಯೆನ್ಸ್ ಇಂದ ಹೋಗ್ತನೀ
ಹ್ಮ್ ಹ್ಮ್ ಹ್ಮ್ ಮತ್ತೆ ಕಂಪ್ನಿಯಲ್ಲಿ ಇದ ರೆ ಇಲ್ಲೇ ಇರ್ಬೇಕಲ್ವಾ ಮನೇಲಿ ಒಪ್ತಾರಾ
ಎಲ್ಲಿ ಇರ್ಬೇಕು
ಅಂದ್ರೆ ಇವಾಗ ಮ ಮನೆಯಲ್ಲಿ ಅಂತರುೂ ಇರಕ್ ಆಗಲ್ಲ ಜಾಬ್ ಸಿಕ್ ಮೇಲೆ ಲೆ
ಹಾ
ಹಾ ಇಲ್ಲೇ ಕಂಪ್ನಿಯಲ್ಲಿ ಇರ್ಬೇಕಲ್ಲ ಜಾಸ್ತಿ ದಿನಾ ಅದ್ಕ ಮನೇಲಿ ಒಪ್ತರ ಅಂತ ಕೇಳ್ದ
ಹೌದು ಒಪ್ತಾರೆ ಅವ್ರಗ್ ದುಡ್ಬಕಂದ್ರೆ ಒಪ್ಲೇಬೇಕ ಇಲ್ಲಾಂದ್ರೆ ಇಲ್ಲ ಬೇರೆದಾರಿ ಹಾ
ಕೆಲವೊಬ್ರು ಮನೆಯಲ್ಲಿ ಒಪ್ಪೋದಿಲ್ ಬೇಡ ಸುಮ್ನೆ ಯಾಕೆ ಅಂತಾರಲ್ಲ ಅದಕೆ
ಏ ಅದೆಲ್ಲ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅವೆಲ್ಲಾ ನಡಿಯಲ್ಲ
ಇದೆ ಬಹಳಷ್ಟ ಮನೆಯಲ್ಲಿ ಕೂಡ ಇದೆ
ಹೌದಾ ನಿಮಗ್ ಏನ್ ಊಟ ಅಂದ್ರೆ ಇಷ್ಟ
ನಮಗ್ ನೋಡಿ ಎಗ್ರೈಸ್ ಅಂದ್ರೆ ಇಷ್ಟ ಹ್ಮ್ ಹಾ ಎಗ್ರೈಸು
ಹಾ
ಹ್ಮ್ ಅದು ಬಿಟ್ರೆ ರಾಗ ಮುದ್ದೆ ಈಷ್ಟ
ರಾಗಿಮುದೆ ನನಗ್ ಕೂಡ
ಹಾ ಹ್ಮ್ ಒಬ್ಬಟ್ಟು ಇಷ್ಟ
ಹಾ ಹಾ
ಹ್ಮ್ ಒಬ್ಬೊಟ್ಟಲ್ಲಂತರು ತುಪ್ಪ ಹಾಕಿದ್ರೆ ಕೇಳಬೇಡಿ ನೀವು
ಅಷ್ಟಿಷ್ಟನಾ ಓ
ಹ್ಮ್ ಹ್ಮ್ ನಿಮ್ಗ್ ಯಾವ್ದ್ ಇಷ್ಟ?
ನನಿಗೆ ತುಪ್ಪುದಿಂದ ಮಾಡಿರವೆೆಲ್ಲ ಇಷ್ಟ.
ಹೌ ಹೋ ಹ್ಮ್
ಇವತ್ತೆಲ್ಲಾ ಏನೇನ್ ಕೆಲ್ಸ ಮಾಡುದ್ರಿ?
ನಾವು ಇವತ್ತು ಸುಮ್ನೆ ಹಾಗೆ ಕಾಲೇಜ್ ಹ್ಮ್ ಬೆಳಿಗ್ಗೆ ಎದ್ದು ಹ್ಮ್ ಸ್ವಲ್ಪ ಓದ್ಕೊಂಡ್ವಿ. ಹ್ಮ್ ಓದಿದ್ ನಂತರ ಸಲ ನಂತರ ಕಾಲೇಜ್ಗ್ ಹೋದ್ವಿ. ಹ್ಮ್ ಕ್ಲಾಸ್ ಕೇಳ್ ದ್ವಿ ಮತ್ ತ್ಯಾಮೇಲೆ ಹ್ಮ್ ಅ ಹ್ಮ್
ತಿರ್ ನನ್ ಪಟಾಯಸೋದಿಲ್ವಾ ನೀವು?
ಏ ಇಲ್ಲವಾ ನಮ್ಗೆಲ್ಲಾ ಇಂಟ್ರೆಸ್ಟ್ ಇಲ್ಲ ಅವೆಲ್ಲಾ.
ಹೌದಾ ಯಾಕಿಲ್ಲ ಯಾಕಿಲ್ಲ? ಅದಕ್ಕೂ ಒಂದ್ ಕಾರಣ ಇದ್ದೇ ಇರುತ್ತಲ್ಲ ಹೇಳ್ಳೆ ಬೇಕ್ ಇವಾಗ.
ಯಾಕಿಲ್ಲಾಂದ್ರೆ ನನ್ಗ್ ಇಂಟ್ರೆಸ್ಟ್ ಇಲ್ಲ. ಮನೆದೆ ಮನೆಲೆ ಹಾಗ್ ಬೆಳ್ಸಿದಾರೆ ಒಳ್ಳೆ ಹುಡುಗನಾಗಿ.
ಅಬ್ಬೊಬ್ಬಬ್ಬಬ್ಬಬ್ಬಬ್ಬ ಇದುನ್ನ ನಾನು ನು ಏನು ಅ ಹೇಳಿರೋ ವಾಕ್ಯನ ನಾನು ಹೈಲೈಟಲ್ ಇಡ್ಬೇಕು.
ಹಾಂ ಅವ್ರೌರ್ ಮನೇೆಲಿ ಹೇಗ್ ಬೆಳುಸ್ತಾರೆ ಹಾಗೆ.
ಹಾಂ ಹಾಂ ನೀವ್ ಪ್ರವಾಸ ಹೋಗ್ಲಿಕ್ಕೆ ಬೆಟ್ ಅದ್ ಇಷ್ಟನ ಅಥವಾ ಸಮುದ್ರದ್ ಕಡೆ ಹೋಗಕ್ ಇಷ್ಟನ?
ನನ್ಗ?
ಹಾಂ
ಸರ್ ಏನಂದ್ರಿ ಪ್ರವಾಸ
ಬೆಟ್ಟ ಪ್ಲೇಸಲ್ ಹೋಗಕ್ ಇಷ್ಟನ ಅಥ್ವಾ ಸಮುದ್ರ ಕಡೆ
ನಮ್ಗೆ ಸಮುದ್ರ ಕಡೆ ಹೋಗಕ್ ಇಷ್ಟ.
ಹೌದಾ ಹಾಂ ಹಾಂ
ನಿಮ್ಗೆ?
ನಮಿಗ್ ಏನ್ ಇಲ್ಲ ಬೆಟ್ಟ ಇಷ್ಟ.
ಯಾಕೆ?
ಯಾಕೆ ಅಂದ್ರೆ ಸ್ವಲ್ಪ ದಪ್ಪ ಇರೋರ್ ಅವಾಗ್ಲಾದ್ರು ಹೋಗಿ ತೆಳ್ಳುಗಾಗ್ ಬರ್ತೀವಿ ಅ
ಓ ಓ ಹಾಂ
ಹ ಹಂಗೆ
ಅನ್ಸ್ ಹ್ಮ್ ಹ್ಮ್ ಹಾಂ
ಆ ಬೆಟ್ಟ ಹತ್ಬಿಟ್ಟಾದ್ರು ಸ್ವಲ್ಪ ತೆಳ್ ತೆಳ್ಳುಗಾಗ್ ಬರಣ ಅಲ್ಲಾ?
ಆಂ ಇಲ್ಲೇ ಇ ಬೆಟ್ಟ ಹತ್ತಿ ತೆಳ್ಳುಗ್ ಆಗ್ಬೇಕಂತ ಇಲ್ವಲ್ಲ. ಬೇರೆ ಮ ಬೇಜಾನ್ ಬೇಜಾನ್ ದಾರಿ ಇದ್ಯಲ್ವಾ ಅದ್ ಬಿಟ್ರೆ.
ಹೌ ಕೆಲ್ಸಕ್ಕೆ ಬರ್ತಾ ಆಗ್ತಾ ಇಲ್ಲ.
ಹಾಂ ಹಾಂ ನೀವು ಸರ್ಯಾಗ್ ಕೆಲ್ಸ ಮಾಡ್ತಾ ಇಲ್ಲ ಅಂತನ್ಸುತ್ತೆ.
ಹೌದೌದು ಎಲ್ಲಿ ಮಲ್ಗದೆೆ ಆಯ್ತು.
ಹ್ಮ್
ಇನ್ನೊಂದ್ ಸಲ್ಪ ಮಲಗೋದು ತಿನ್ನೋದು ಮಲ್ಗೋದೆ ಆಯ್ತು.
ಹ್ಮ್ ಏನಿದೆ ಜೀವುಂದಲ್ಲಂದ್ರೆ
ಇವ
ಜೀವುಂದಲ್ಲೇನಿದೆ ಮತ್ತೆ ಅಂದ್ರೆ ಏನೊಂದೆ
ಹ್ಮ್ ಏನು ಇಲ್ಲ ಜಾಸ್ತಿ ಇದೆ ನಾವೇನ್ ಹೋಗ್ಬೇಕ್ ಎಲ್ಲ ಕಡೆ
ಹ್ಮ್ ಹ್ಮ್ ಹ್ಮ್ ನಿಮ್ ಕಾಲೇಜಲ್ಲೂ ಹೇಗಿದ್ದಾರೆ ಹುಡ್ಗೂರು?
ಷಾ ಹಲೋ.
ಹಾ ಹೇಳಿ.
ಕೇೇಳಸ್ತದೆ ಹೇಳಿ.
ಹಾ ನಿಮ್ ಕಾಲೇಜಲ್ಲಿ ಹುಡುಗರು ಹೇಗೆ ಇದಾರೆ ಅಂದೆ.
ಒಂದೊಂದು ತರ ಆಟ ಅಡ್ತಾವೇ. ಹ ಒಂದು ನೆಟ್ಟ ಇಲ್ಲ ಒಂದು ನೆಟ್ಟ. ಇಲ್ಲ.
ಹೌದಾ.
ಹಾ.
ಹೇಗ ಆಡ್ತಾರೆ ಒಂದ್ ತರ ಅಂದ್ರೆ.
ಒಂಥರ ಅಂದ್ರೆ. ಅವರು ಅಂದ್ರೆ ಬೇರೆ ಕ್ಲಸ್ಗ ಕಂಪೇರ್ ಮಾಡಿದ್ರೆ ನಮ ಕ್ಲಾಸ್. ಹುಡುಗರು ಒಳ್ಳೆ.
ಓ ಹೌ.
ಸ್ವಲ್ಪ ಡೀಸೆಂಟ್ ಆಗಿ ಇರ್ತಾರೆ ಹುಡ್ಗಿಯರ ಹತ್ರ ಹೆಂಗ ಅವ್ರವರುರೆ ಅಂದ್ರೆ ಒಂಥರಾ ರಾಬು ಭಾಷೆ. ಗಳೇಲ್ಲ ಮಾತಾಡ್ತಾರೆ.
ಹಾ.
ಮಾತಾಡ್ಬೇಕ್ರ ಸ್ವಲ್ಪ ನೀಟಾಗೇ ಮಾತಾಡ್ತಾರೆ.
ಹಾ ಮತ್ತೆ ನೀವು.
ಪರೀಕ್ಷೆಲ್ಲಂತೂ ಬರೀ ಕಾಪಿ ಮಾಡೋದೇ ಆಯ್ತು.
ಹಾ ಹಾ ಹಾ ತಾವು.
ನಾವು ಇಲ್ಲ ಅದು ನಾವು ಕಾಪಿ ಇಟ್ಕೊಂಡು ಹೋಗಿರ್ತೀವಿ.
ಹಾ.
ಇನ್ವೆಸಿಲೇಟರ್ ಮೇಲೆ ಡಿಪೆಂಡ್ ಅಲ್ಲಿ ಅದು ಅದು ಶಿಕ್ಷಣಕ್ಕೆ ಏನಾದೂ. ಫುಲ್ ಲೂಸ್ ಇದ್ರೆ ಓಪನ್ ಮಾಡ್ತೀವಿ ಎಲ್ಲಾ.
ಹಾ.
ಏನಾದ್ರರು ಹಂಗೆ ಹಿಂಗೆ ಇದ್ರೆ ಸುಮ್ನೆ ಓದ್ಕೊಂಡಿಟ್ಟ್ರ ಅದೇ ಬರ್ದ ಬರ್ತೀವಿ. ಅವ್ರ ಆಂಗಲ್ಲ. ಒಪೇನ್ ಮಾಡ್ಬಿಟ್ಟು ಸಿಗ ಬಿದ್ರು ಕೂಡ ಹಂಗೆ. ಮಾಡಡ್ತಾ ಇರ್ತಾರ ಅವ್ರ ಕೆಲ್ಸ ಅವ್ರಿಗೆ.
ನಿಮ್ ಬರೆಯೋದ ಐತೆ ಅಲ್ವಾ ಅಥವಾ. ಕಂಪ್ಯೂಟರ್ ಅಲ್ಲಿ ಇರುತ್ತಾ ಗಣಕಯಂತ್ರದಲ್ಲಿ.
ಅ ನಮಗೆ ಎಲ್ಲ. ಇಟ್ ಬರಿಯದೆ.
ಹೌದು.
ಅದು ಕಂಪ್ಯೂಟರ್ಲ್ಲಿ ಕೂಡ ಸ್ವಲ್ಪ ಇರುತ್ತೆ.
ಹಾ ಹಾ ಹಾ.
ಅದ್ರಲ್ಲೆಲ್ಲ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ತಗೊಂಡ ಹೋಗಿರ್ತೀವಿ ಚಿಕ್ಕ.
ಓಹ ಹೋ ಅದನ್ನೇ ಹಾಕಿ ಅಲ್ಲಿ ಕಾಪಿ ಪೇಸ್ಟ್ ಮಾಡ. ಕಂಟ್ರೋಲ್ ವಿ ಕಂಟ್ರೋಲ್ ಸಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಹಾ ಹಾ ಹಾ ಹ. ಚೆಕ್ ಮಾಡ್ತಾರ ಅಲ್ವಾ.
ಕಾಫಿ ಪೇಸ್ಟ್ ಮಾಡ ಪೆನ್ ಡ್ರೈವ್ ತಗೋದು ಸೈಡಿಗೆ ಇಟ್ಕೊಂತೀವಿ.
ಅಲ್ಲ ಪೆನ್ ಡ್ರೈವ್ ಮೊದ್ಲೇ ಚೆಕ್ ಮಾಡ್ಕೊ. ಬಿಡೋದಿಲ್ವಾ ಒಳಗಡೆ.
ಚೆಕ್ ಮಾಡ್ತತೆ. ಅದ ಎಷ್ಟಿರುತ್ತೆ ಅದೇನ್ ಅವ್ರಿಗ್ ಕಣ್ಣಿಕ್ ಕಾಣ್ಸುದ.
ಹಾ ಹಾ.
ಹಂಗೇ ಹಾ ಇನ್ನೇನು. ಮನೇಲ್ಲೆಲ್ಲಾ ಚ ಚೆನ್ನಾಗಿದ್ದಾರಾ.
ಹಾ ಮನೆ ಎಲ್ಲೆಲ್ಲಾ ಚ್
ಓಕೆ ಅವ್ರಿಗೆ ಬೇಕಿದ್ದು ಮಾಡ್ಕೊತಾರೆ ತಿಂತಾರೆ. ಚೆನ್ನಾಗೇ ಇರ್ತಾರ
ಹ್ಮ್ ಅದೆ ಸರಿ ಅಮ್ಮ ತೆಳಸ್ತೀನಿ ಹ್ಮ
ಹ